ಹಲೋ
ಏನ್ ಮಾಡ್ತಿದ್ದಿ
ಹಲೋ
ಏನ್ ಮಾಡ್ತಿದ್ದೆ ಹಾ ಕೇಳಿಸ್ತೀರಿ ಏನ್ ಮಾಡ್ತಿದ್ದೆ.
ನಮ್ದು ಎಕ್ಸಾಮ್ ಇದೆ ನಾಳೆ ಬಿಟ್ಟು ನಡ್ದು ಓದ್ಕೋಬೇಕಿತ್ತು ಓದ್ಕೊಂತ ಇದ್ವಿ ನೋಡಿ.
ಮರ್ಕಂಡಡ
ಒತ್ಕಣ್ವಿ
ಎಷ್ಟತು
ನೀ ಏನ್ ಹೊತ್ಕೊಂಡ್ರಿ ಹೊತ್ಕೊಂಡ್ರ ನೀವು
ಹಾಂ ಓದಿಲ್ಲ ಓದಿಲ್ಲ ಓದಬೇಕು ಜಾಸ್ತಿ ಮರ್ಯಾದೆ ಕೊಡಬೇಡಿ ಅಡಾ ಅದೇ ಏನೇನು ಹೊದಿದ್ರಿ
ನಿಂದೆವರೋದು
ನಮ್ಮದು ಟೂಗೆ ಟು ಬೀರು
ಡಿಸೈನ್ ಇದು ಆಗ ಡಿಸೈನ್ ಅಂಡ್ ಅನಾಲಿಸ್ಫಲ್ಗ ಆೈತಲ್ಲ ಆಡ ಅಂದ್ರೆ
ಹಓ ಅದೇ ಅದೇ
ಹ್ಮ್ ಎಷ್ಟ್ ಓದಿದ್ರಿ ಎಷ್ಟ್ ಮಾಡಲ್ ಮುಗಸಿದ್ರಿ
ಒಂದು ಓದಿಲ್ಲ ನೀವು ನೀವು ಓದಿರ್ತೀರಾ ಆರ್ ಮಡ್
ಅಯಯ್ಯೋ ಆರ್ ಮಾಡ್ಯೂಲ್
ಆಕ್ಚುಲಿ ನೀವು ಚೆನ್ನಾಗಿ ಓದತ್ತೀರಾ ಅಂತ ಹೇಳ್ತಿದ್ರು ಅದಕ್ಕೆ
ಆರ್ ಮಾಡಲ್ ಹೆಂಗಿಂದ ಬರ್ತೈತಿ ಬರೇ ಫೈವ್ ಮಾಡಲ್ಸ್ ಅಷ್ಟೇ ಇರದು
ಓ ಹೌದಾ ಹ ಐದೇ ಐದೇ
ಸೇರ್ಕೊಂಡ್ ಒಂದ್ ಮಾಡಲ್ ಮುಗ್ಸಿದೀವಿ ಅದು ಅರ್ಧ ಬರ್ಧ
ಹೌದಾ
ಹ್ಮ್
ಜೊತೆ ಸೇರುದ್ರೆ ನೀವು ಓದಲ್ಲ ನಿಮ್ ರೂಮನ್ ಜೊತೆ ಸೇರಿದ್ರೆ ನೀವ್ ಓದಲ್ಲ
ಹಂಗೇನಿಲ್ಲ ಓದತಾಳು ಅವ್ಳು ಆದ್ರೆ ಜೊತೆಗಿದ್ರೆ ಓದ್ತಾಳ ಇಲ್ಲಂದ್ರೆ ಬರೇ ಮೊಬೈಲ್ ಮೊಬೈಲ್ ಅಂದ್ ಅಂತಿತಾಳ
ಹಾಗಿದರೆ ನೀವು ಓದ್ತಿರ ಮೊಬೈಲೇ ನೋಡೋಲ್ಲ
ಏ್ ಮೊಬೈಲ್ ನಮ್ದು ಇವಾಗ ಇವಾಗ ಅವ್ರ ನೋಡ್ ಅವ್ರ ಅವ್ರ ಜೊತೆ ಸೇರ್ಕೊಂಡ್ ನಮ್ದು ಮೊಬೈಲ್ ಆಟ ಆಡ್ಬೇಕ ಮೊಬೈಲ್ ನೋ
ಅಯ್ಯೋ ಎಂತ ಮಾತು ಹೇಳ್ಬಿಟ್ರಿ ಅಲ್ರೀ ತಡೀರಿ ನಿಮ್ಮ್ ರೂಂಮೇಟ್ ಗೆ ಹೇಳ್ತೀನಿ ಇನ್ಮೇಲೆ ಮುಗೀತು ಹ್ಮ್ ಅದೇ ಆಲ್ಗೋರಿತಂ ಮತ್ತೆ
ಅದೆ ಅದ ಅಲ್ಲಿ ಏನೈತೆ ಫಸ್ಟ್ ಮಾಡಲ್ ಅಲ್ಲಿ ಏನಿದೆ ಜಾಸ್ತಿ ಏನು ಅಷ್ಟಕ್ಕೊಂಡ್ ಟಾಪಿಕ್ಸ್ ಇಲ್ಲ
ಯಾಕೆಲ್ಲ ಸೆಲೆಕ್ಷನ್ಸ್ ಹೌ ಟು
ಈ ಮರ್ಜಿಕಿಗೆಲ್ಲ ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಬರುತ್ತೆ ಸೆಲೆಕ್ಷನ್ ಸಾರ್ಟ್ ಬರುತ್ತೆ ಅದು ಬಿಟ್ರೆ ಇದು
ಹ್ಮ್
ಹ್ಮ್ ಮತ್ತೆ ಬ್ರೂಟ್ ಫೋಸ್ ಅಪ್ರೋಚ್ ಬರುತ್ತೆ ಹ್ಮ್ ಇವಾಗ ಇನ್ನ ನಾವ್ ಇನ್ನ ಏನ್ ಗೊತ್ತಾ ಏನಾಗಗ್ಬಿಟ್ಟೈದೆ ಅಂದ್ರೆ ಅಲ್ಗೋರಿಥಮ್ ಓದಿನಿ ಇನ್ನ್ ಟೈಮ್ ಕಾಂಪ್ಲೆಕ್ಸಿಟಿ ಅವ ಏನೇನು ಓದೇ ಇಲ್ಲ ಇವಾಗ ಓದಬೇಕು ಇದ್ರ ಸದ್ಯಕ್ಕೆ ನೆನಪಿದ್ರೆ ಸಾಕಾಗೈತಿ
ಮತ್ತು ಯುನಿಕ್ ಬ್ರೂಟ್ ಫೋರ್ಸು
ಹಾ ಯೂನಿಕ್ ಇಲ್ಲ ಯುನಕ್ನೆಸ್ ಎಲಿಮೆಂಟ್
ಹ್ಮ್
ಮತ್ತೆ ಇವಾಗ ಓದಿರೋದು ಹೋಗಿ ನೆನ್ಪ ಮಾಡ್ಕೊಂಡ್ ಬರ್ದ್ರೆ ನೆನ್ಪಿದ್ರೆ ಸಾಕಾಗತಿಲ್ಲ ಇಲ್ಲ ಅಂದ್ರೆ ನಾಳೆಬಿಟ್ಟು ನಾಡ್ದ ಎಕ್ಸಾಮು ಗೋವಿಂದ
ರಿಕಾಲ್ ರಿಕಾಲ್ ಮಾಡಿದರೆ ಬರುತ್ತ ರಿಕಲ್ ಮಾಡಿದ್ರೆ ಬರುತ್ತೆ
ಎಷ್ಟಟ್ ರಿವಿಷನ್ ಮಾಡಿದ್ರು ಅಷ್ಟೇ ನಮ್ದು ಇಂದನ್ ಸರ್ತಿ ಇಂದನ್ ಸತಿ ಎಕ್ಸಾಮ್ ಅಲ್ಲಿ ಒಂದ ಮ್ಯಾಥ ಒಂದು ಹತ್ತು ಸತಿ ನನ್ ರೂಮೇಟ್ ಮಾಡ್ಕೊ ಮಾಡ್ಬಿಟ್ಲು ಪಾಪ ಅವಳು ಇವಾಗ ನೋಡ್ರಿ ಅವಳದು ಪಪಾ ಹೆಂಗ್ಬ ಬಿಡ್ತಂದ್ರೆ ಎಷ್ಟಕ್ಕಂದ್ಸತಿ ವರ್ಕ್ ಮಾಡ್ದೆ ಅವಳಿಗ ಏನ್ ನೆನಪ್ ಹಾಕ್ತಿಲ್ಲ ಹಂಗ ಹಾಗ ರಿವಿಷನ್ ಮಾಡಿ ಅವಳಿಗೆ
ಹೌದ ಮತ್ತೆ
ಹಂಗಂತ ಹಗ್ಲುೂ ರಾತ್ರಿ ಓದ್ತಾನೆ ಇರಿ
ನಾವೇನ್ ಓದ್ದಲ್ಲಪ್ಪ ಅಷ್ಟೊಕೊಂದು ಎಲ್ಲ ರಾತ್ರಿ ಎಲ್ಲ ನಾವವು ಬರೀ ಮೊಬೈಲ್ ಮೊಬೈಲ್ ಅಂತಿರ್ತೀವಿ
ಹ ಏ್ ನೀವ್ ಅನ್ನಲ್ಲ ನಿಮ್ಮ ರೂಮನ್ ಜೊತೆ ಸೇರ್ಕೊಂಡು ಅಂತೀರ
ಇವಾಗ ಇವಾಗಂತೂ ಫುಲ್ ಹುಚ್ಚಿ ಆಗ್ಬಿಟ್ಟುನ್ ಮೊಬೈಲ್ ನೋಡಿ ಮೊಬೈಲಿಂದ ಹ್ಞ
ಹ
ಹ ಹಂಗೇನ್ ಇಲ್ಲ ಅವ್ರ ಪಡೆಗ್ ಅವ್ರ ಮೊಬೈಲ್ ನೋಡ್ತಾರ ನಮ್
ಏನ್ರರಿ ನೀವು್ ಹೂ ಅಂದು ಇವಾಗ
ಅಷ್ಟಕ್ಕೊಂಡ್ ಮರಿ ಇದ್ದೇನ್ ಬೇಡೆ ನಾವು ನಿಮ್ ಕ್ಲಾಸ್ ಏನ್ ಬೇರೆ ಕ್ಲಾಸ್ ಅಲ್ಲ ನಾವೇನ್ ಸೀನಿಯರ್ ಅಲ್ಲ ನೀವು ಫೋರ್ತ್ ಸೇಮ್ಮು ಅಲ್ಲ ನೀವು ಫೋರ್ತ್ ಸೇಮ್ಮ್ಮು ನಾನು ಫೋರ್ತ್ ಸೆಮ್ ಅಷ್ಟೆ ಬಟ್ ಏನೋ ಸ್ವಲ್ಪ ಇದ್ರಲ್ಲಿ ಚೇಂಜ್ ಐತೆ ಡೇಟ್ ಆಫ್ ಬರ್ತ್ ಅಲ್ಲಿ ಚೇಂಜ್ ಆಗುತ್ತೆ ಅಷ್ಟೆ
ಏನ್ ಚೇಂಜ್ ಇದೆ
ಡೇಟ್ ಆಫ್ ಬರ್ತಲ್ಲಿ ಚೇಂಜ್ ಆಗುತ್ತೆಷ್ಟೆ
ಅದ್ಯಾಕ ಚೇಂಜ್ ಆಗುತ್ತೆ ತಗೊಂಡ್ ಪೆನ್ನಲ್ ತಿಧ್ಕೋಳಿ
ಇಲ್ಲ ನಿಮ್ದು ಟೂ ತೌಸಂಡ್ ಸಿಕ್ಸ್ ಆಗುತ್ತೆ ನಮ್ ಟೂ ತೌಸಂಡ್ ಫೈವ್ ಆಗುತ್ತೆ ಅಷ್ಟೇ
ಅದು ತನ್ಬೋದು ಫೈ ಇರೋದು ಸಿಕ್ಸ್ ಆಗಿ
ಅದು ನಾವು ಹುಟ್ಟಿರೋದ ಹುಟ್ಟಿರೋದ ದಿನ ಅದು ಅದ ಹಿಂಗ್ ತಿದ್ದಕ್ ಬರ್ತತಿ ನಿಮಗೆ ಕಾಟ ಕೊಡಕ್ಕೆ ನಿಮಗ್ ಕಾಟ ಕೊಡಕ್ಕೆ
ಎ ಐ ಸಬ್ಜೆಕ್ಟ್ ಎಲ್ಲ ಇರಲ್ವಾ
ಏ ಐ ಇಲ್ಲಾ ನಮೀಗ ಅದು ಜಾವ ಇಟ್ಟಿದ್ದಾರೆ
ಹ್ಮ ಮತ್ತೆ ಇನ್ಯನ್ ಸಬ್ಜೆಕ್ಟ್ ಇದೆ
ಡಿ ಬಿ ಎಂ್ ಎಸ್ ಡಿ ವಿ ಎಂ ಎಸ್ ನೋಟ್ರ ಎಲ್ಲ ಎಲ್ಲದಕ್ಕೂ ಜಾಸ್ತಿ ದಿನ ಕೊಟ್ಟು ಒಂದೇ ದಿನ ಕೊಟ್ಟಿದರೆ ಗ್ಯಾಪ್ ೆ ಮಿಸಿಗೆ ನಾವು ಒಂದಿನ ಅಲ್ಲ ಇಷ್ಟು ದಿನ ಇದ್ದೆ ನಾವು ಒಂದು ದಿನ ಅಲ್ಲ ಇಷ್ಟು ದಿನ ಇದ್ದಂಗೆ ನೆಕ್ಸ್ಟ್ ಇಿಂದಿನ ದಿನ ಕೂತ್ಕೊಂಡು ಓದ್ೀವಿ ಇಡಿ ವಿ ಎಂ ಎಸ್ಸ ಯಾವ ಲೇಕ್ಕ್ಕ
ಜೀನಿಯಸ್
ಹ್ಮ ಜನಿಯಸ್ ಕೀ
ನಿಮ್ಮ ಕಡೆ ಮಳೆ
ಮಳೆ ಬರ್ತೈತಿ
ಹ ಯಾವ ಅಷ್ಟಲ್ಲೂ
ನಿಮ್ದೇ ಯಾವ ಹಾಸ್ಟೆಲ್ ನಮ್ದು ಅದುೇ ಹಾಸ್ಟೆಲ್ ನೀವೇನ್ ಫೋರ್ತ್ ಫ್ಲೋ ಆಗ ಇದೀರಾ ನಾನನ್ ಫಸ್ಟ್ ಎಲ್ಲಾಗೀನಿ ಅಷ್ಟೇ ಡಿಫ್ರೆನ್ಸ್ ಹ್ಮ್
ಅನ್ಬೇಕಂತಲೇ ಗೊತ್ತಿಲ್ಲ ನೋಡಿ
ನೀವ್ ಓದಿದ್ದೀರಾ ಮತ್ತತ್ ಓದಿ ಏನ್ ಓದ್ಬೇಕ ಅಂತ ಗೊತ್ತಿಲ್ವಾ ನಿಮಗೆ
ಇಲ್ಲ
ಅಷ್ಟಕ್ಕೊಂಡೆಲ್ಲ ಓದಿ ಮತ್ತೆ ಓದ್ಬೇಕಂದ್ರೆ ಇನೇನ್ ಓದ್ತೀರಾ
ಗೊತ್ತಿಲ್ಲ ಇನ್ನು ಇವಾಗ ಓದಬೇಕು ರೂಮ್ ಒಳಗ ಇರ್ತೀಿನ
ಓ ರೂಮ್ ಒಳಗಿದ್ದ ಒತಿಎರಾ
ಹಾ ಹೌದು ನೀವು ಹೊರಗೆ ಬಂದ ಹೋಗ್ತೀರಾ
ಹಮ್ ಹಮ್ ನನ್ ರೂಮ್ ಕು ನ ರೂಮ್ ಕಾಟ ಕೊಡ್ತಾಳ ಅದಕೆ ಹೊರ್ಗಡೆ ಬಂದು ನೋಡ್ತೀನಿ
ಹೌದಾ ನೀವು ಮಾತಾಡ ಗೊತ್ತಿರೋದ್ರಲ್ಲೇ ಗೊತ್ತಾಗುತ್ತೆ ನೀವು ಯಾವ ರೇಂಜಿಗೆ ಕಾಟ ಕೊಡ್ತಿೀರ ಅಂತ ಅವ್ರು ಹೇಳ್ಬಿಡಿ
ಹ ಹಂಗೆ
ಹ್ಮ್
ಅಪ ನಾನ್ ಎನ್ ಕಾಟ ಕೊಡಲ್ಲ
ಅವರೇ ಕೊಡ್ತಾರ ಇರ್ಲಿ ಬಿಡಿ
ಗೌರೇ ಕಾಟನ
ಅಂದ್ರೆ
ಅಂದ್ರೆ ಏನಿಲ್ಲ ಬಿಡ್ರಿ ಷೂ ಮತ್ತೆ
ಇಲ
ನಿ್ದ ಊಟ
ಆ್ತು ನಿಮದು
ಏನ್ ಊಟ ಅಷ್ಟಲ ದೊಡ್ಡ ಊಟ ಆಗಿತ್ತು ನಮ್ದು ಬಾಳ ಊಟ
ನೀವು ಬಡಟನ್ನು ತಿಂತೀರಾ
ಫುಲ್ ನಾನ್ವೆೆಜ್ ನಮದು ಮೀಲ್ಸ್ ಮೇಲೆ ಮೀಲ್ಸ್
ಮೇಲ್ಸ್ ಅಲ್ಲ ಮೀಲ್ಸ್
ಹಾ ಮೀನ್ಸ
ಹ್ಮ್ ಮಕಡೆಫುಲ್ೂ ಮಾಡಳೆ
ಹ್ಮ್ ನಮ್ ಕಡೆ ಏನ್ ಬರ್ತಿಲ್ಲ ಇವಾಗ ಬರುತ್ತೆ ರೂಮಿಗ್ ಹೋಗ್ಬೇಕು ನನ್ ರೂಮ್ೆಟ್ ಇಲ್ಲ ಎಲ್ಲ ಹೋಗ್ಬಿಟ್ಟಾಳೆ
ಹೌದಾ ಹಾಗಿದ್ರೆ ನಿಮಗೆ ಫುಲ್ ಖುಷಿ ಹೋಗಿ
ಅವ್ರ ಅಣ್ಣ ಬಂದಿದ್ರ ಅಂತ ಅದಕ್ ಹೋಗಿದಾಳ ನಿಮ್ದೇನ್ ಊಟ ಮಾಡಿದ್ರು ಅಷ್ಟಲಲ್ಲಿ ಊಟಕ್ಕೆ ಏನ್ ಮಾಡಿದ್ರು ಸರಿ
ಮಂತ್ ಎಂಡು ಐಸ್ ಕ್ರೀಮ್ ಕೇಕ್
ಹ್ಮ್ ಹ್ಮ್ ನಮ್ಮ ಅಷ್ಟಲಿ ಬಂದ್ ಸೇರ್ಕಳ್ರಿ
ಹೌದಾ ಅಮೃತಾನ
ಹೇಮಾವತಿ ಅದಲ್ಲಿ ಹೇಮಾವತಿ ಪಕ್ಕದಾಗ ಭದ್ರಾವತಿ ಅಂತ ವೇದಾವತಿ ಅಂತ ಐತಿ
ಭದ್ರಾವತಿ ಮೇಡಮ ಶಿವಮೊಗ್ಗಬರಾನ ಅಂತ
ಅಲ್ಲ ಭದ್ರಾವತಿ ಅಂತಾನೇ ಹಾಸ್ಟೆಲ್ ನಿಮ್
ಹೌದಾ ಗೊತ್ತಿರಲಿಲ್ಲ
ವೇದಾವತಿ ಅಂತ ಭದ್ರಾವತಿ ಅಂತ
ನಾನು ಅದೇ ಭದ್ರಾವತಿ ತೀರ್ಥಹಳ್ಳಿ ಶಿವಮೊಗ್ಗ ಅಕ ದಿದ್ದಿ
ಹ್ಮ್ ಹ್ಮ್ ಇಲ್ಲ ವೇದಾವತಿಯ ಮಸ್ತ್ ಮಾಡ್ತಾರ್ ನೋಡ್ರಿ ಹಂಗೆ ವೆಜ್ ನಾನ್ ವೆಜ್ ಇರ್ತತಿ ವೆಜ್ ಇರ್ತಿ ಪ್ಪತಿ
ಹಂಗ ನೀವು ಪೂಲ್ಲ ಮೀಲ್ಚಿ
ಹೌದು ಫುಲ್ ಇವತ್ತಂದ ಫುಲ್ ಹೊಟ್ಟೆ ತುಂಬಾ ತಿನ್ ಬಂದಿದ್ದೀನಿ ಅದು ನಾನ್ ವೆಜ್ ಹೆಂಗ್ ತಿಿಂದೀಿ ಅಂದ್ರೆ ಸುಮ್ಮನೆ ಪೀಸ್ ಹಾಕಿದ್ರು ಅಷ್ಟ ಹಾಕಿದ್ರು.
ಆ ಚಿಕನ್ ಅಂದ್ರೆ ಏನಂತ ಗೊತ್ತಾ?
ಇರ್ಲಿ ಬಿಡಿ ತಿಂದು ತಿಂದು ಮೇ ಬಿ ತಲೆ ಸರಿ ಇಲ್ಲ ಅನ್ಸತ್ ಬಿಡಿ.
ಇಲ್ಲ ಫುಲ್ ಫುಲ್ ಚಿಕನ್ ಅದು ನನ್ ಕಂಡ್ರೆ ಎಷ್ಟಿಷ್ಟ ಅಂದ್ಬಿಟ್ರೆ ಅದು ನಂದನ್ಬಿಟ್ಟು ಹೋಗದೇ ಇಲ್ಲ ಚಿಕನ್ ಸಮೇತ ಹಂಗೆ ಅಷ್ಟ ಇಷ್ಟ.
ಗಟ್ಟಿ ಕಟ್ಕೊಂಡು ಕುಂತಿ
ಹ್ಮ್ ಇವಾಗ ಹಂಗೆ ಮಾಡ್ಬೇಕು ಆಶೆ ಇ ಇ ಉಳ್ಳ್ದೈಐ ಅಂತ ಪೀಸು ಹೋಗಿ ತಗೊಂಡ್ ಬರ್ತಿನಿ ಇ ಮುಂದ ತಿನ್ನಕ್
ಯಾರ ತಿಂದಿರೋ ಮೂಳೆಗಳು ಇರ್ತಾವೇನೋ ಡಸ್ಟ್ಬಿನ್ಲ್ಲಿ ತಗೋಬಂದು ಸಿಪ್ಪ
ಹೇ ಇಲ್ಲಾ ಹಿಂತವೆಲ್ಲಾ ಮಾಡಲ್ಲ ನಾವು ಇವಾಗ ಚೆನ್ನಾಗಿ ಮಾಡಿದಾರ ಅಡಿಗೆನ ಇನ್ನ ಉಳದೇತ್ ಅಂತೆ ಪೀಸ್ ಎಲ್ಲ ಇದಾವಂತೆ
ಹ್ಮ್.
ಅದಕ್ಕೆ ಆ ಪೀಸ್ನ ತೊಗೊಂಡ ಬರ್ತೀನಿ ಒಂದ ಪ್ಲೇಟ್ಗೆ ಹಾಕೊಂಡು ಆ ಓದಕೊಂತಾ ಓದಕಂತಾ ಕಡ್ಕೊಂಡ್ ಕಡ್ಕೊಂಡ ತಿಂತೀನಿ.
ಹ ಹೌದಾ ಅದೇ ಆಲ್ಗೋರಿಥಮ್ ಏನು ಏನ ಓದಬೇಕ.
ಏನ್ ಓದ್ತೀರಾ ಮಾಡಲ್ ಪೇಪರ್ ಓದ್ರಿ.
ಅಸಕ
ಮ ಇಂನೇ
ಅಷ್ಟೇ ಓದಿದ್ರೆ ಮಾರ್ಕ್ಸ್ ಬರುತ್ತಾ
ಬರತ್ ಬರತ್ ಔಟ್ ಆಫ್ ಫೋರ್ಟ ಬರ್ತತಿ ಔಟ್ ಆಫ್ ಫೋರ್ಟ್ ರೇಂಜಿಗೆ ಬರ್ತತಿ ನಿಮ್ಗಏನ್ ಊಟ ಕೊಡ್ಬೇಕಾ
ಅಷ್ಟು ಬೇಡ ನಿಮ್ಮಷ್ಟು ಏನು ಫಸ್ಟ್ ರ್ಯಾಂಕ್ ಅಲ್ಲ
ವ ನೀ ಸ್ಟ್ ರ್ಯಾಂಕ್ ಅಲ್ವಾಂಗ ಅಂದ್ರೆ ನಾನ ಸ್ಟ್ ರ್ಯಾಂಕೇನಲ್ಲ ಸ್ಿಗೆ ಆಗಿದ್ದೆ ಫಸ್ಟ್ ರ್ಯಾಂಕ್ ಇವಾಗ ಇವಾಗ
ಏನಂದ್ರೆ ಹುಟ್ಗುಣ ಸುಟ್ರು ಬಿಡಲ್ಲ ಫಸ್ಟ್ ಹೇಗಿರುತ್ತಲ್ಲ ಅವ್ರ ಹಂಗೆ
ಓ್ ಹಾಗಂ ನಿಮ್ದು ಫಸ್ಟ್ ರ್ಯಾಂಗೆ ಇದ್ರಿ ಫಸ್ಟಿಗೆ ಇವಾಗ ಇವ ಚೇಂಜ್ ಆಗಿರ ಅನ್ಸುತ್ತ ಅಷ್ಟೇ
ಇಲ್ಲಪ್ಪ
ಇಲ್ಲ ನಿಮ್ಮನ್ನ ನೋಡ್ರೆ ಗೊತ್ತಾಗ್ತತಿ
ಅಯ್ಯೋ ದೇವರೇ ನೋಡಿದ್ದೀರಾ
ನೋಡ್ರಿ ಮಳೆ ಬಂತು ಹ್ಮ್
ಬನ್ನಿ ರೂಮಿಗೆ ಹೋಗೋಣ
ಹ್ಮ ನಿಮ್ ರೂಮಿಗ್ ಹೋಗ್ರಿ ನಾನನ್ ರೂಮಿಗ್ ಹೋಗ್ತೀನಿ
ಸರಿ